ಹಾ
ಹಾ ಮತ್ತೆ ಏನ್ ಮಾಡಕತ್ತಿದಿಯ ನನ್ ಜಷ್ಟ್ ಇವಾಗ ಅನ್ನ ಜಷ್ಟ್ ಇವಾಗ ಅನ್ನ ಆಯ್ತು ತತ್ತಿ ಪ್ಪಲ್ಯ ಮಾಡ್ಕೊಂಡೆ
ಮಾಡಿದ್ದೇನು ಪಲ್ಯನ
ಪಲ್ಯ ಅಂದ್ರೆ ಹಂಗ್ ಮಾಡ್ಲಿಲ್ಲ ನಾನು ಕುದಸಿದ್ದೆ ತಟಿ ಸುಮ ಸಾರು ಮಾಡಿದ್ರ ಆಯ್ತುಂತೇಳಿ ಅದು ಕುಜ್ಜಿ ಚೆನ್ನ ಚೆನ್ನಾಗಿ ಕುದ್ದಿಲ್ಲ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಅದೇನಂತಾರೆ ಮ್ಯಾಲಿನ್ ಸಿಪಿ ಭಾಳತ್ ಎಳ್ಳದೈತಲ್ಲ ಅದ್ರ ಸಂಬಂಧ ಕರೆಕ್ಟ್ ಆಗ ಬಂದಿಲ್ಲ ಅಂತ ಹೇಳಿ ಅವವು ಸಣ್ಣಂಗ ಪೀಸ್ ಕಟ್ ಮಾಡಿ ನಡಿ ಸುಮ್ಮನೆ ಉಪ್ಪು ಖಾರ ಅರ್ಶಿಣ ಉಳ್ಳಾಗಡ್ಡಿ ಟೊಮೊಟೊ ಹಾಕಿ ಫ್ರೈ ಮಾಡ್ಬಿಟ್ಟೆ
ಚಲೋ ಆಯ್ತಲ್ಲ
ಚಪಾತಿ ಜೊತೆ ಚೆನ್ನಾಗಿರುತ್ತೆ
ಹಾ ಚಪಾತಿ ಜೋಡಿ ಚೆಂದ ಆತವ ಅನ್ನಕ್ಕ ಇದು ಆಗಲ್ಲ
ಇ ಕಂಫರ್ಟೆಬಲ್ ಆಗೋಲ್ಲ ಬಟ್
ಮದ್ಲೆ ತತ್ತಿ ಬಾಳ ಸ್ಮೆಲ್ ಇರ್ತದವ ಚಿಂಗ
ಹಾ ಇಲ್ಲ ಚಂದ ಫ್ರೈ ಮಾಡ್ಕೋಬೇಕು
ಏಯ್ ಹೆಂಗಂದ್ರು ಹಂಗೆ ಮಾಡಿದ್ರು ನಾವು ಮಾ ಸಾಂಬಾರ್ ಮಾಡ್ದಾಗ ಎಷ್ಟ ಇ ತೊ ನೋಡಿಲ್ಲ ಅವು ಹ್ಮ
ನೀವ್ ಹೆಂಗ ಮಾಡ್ತೀರಿ
ನಾವು ಸಾಂಬಾರೆ ಮಾಡ್ತೀವಿ ಜಾಸ್ತಿ ಸಾಂಬಾರ್ ಮಾಡ್ತೀವಿ ಮಕ್ಕಳೇ ಬೇಕಾಗಿತ್ತ ಹುರ ಕೊಡ್ತೀವಿ ಅಷ್ಟೇ
ಹ್ಮ ಅಂದ್ರೆ ಆ ಚುಮಮ್ಮಿಂಗ ಆಮ್ಲೆಟ್ ಮಾಡ್ಕ ಕೊಡ್ತರ ಏನು
ಹಾ
ನಿವು ತಿನ್ನಲ್ಲ ಚಿಕನ್ ಮಟನ್
ಏನ ತಿನ್ನಲ್ಲ ಏನೇ ತಿನ್ನಲ್ಲ ನಾನ್ ಮೊದ್ಲತರನೆ ತಿನ್ನಲ್ಲ
ಅದಕ್ಕೆ ವಾಸಣಿ ಪರಕದಾಸನಿ ಪರಕದೆ
ಹ್ಮ ನನಗೆ ತತ್ತಿ ಯಾವಾಗ್ರ ಇಷ್ಟ ಅದು ಚಿಂಗ ಜಾಸ್ತಿ ವಾಸನೆ ಬರತ್ತ ಒಳಿ ಮುಟ್ಟದೇ ಇಲ್ಲ ಅವಕ್ರನ್
ಇಲ್ಲ ಚಂದ ಫ್ರ ಮಾಡಿ ಚಂದ ಕುದಸಿದ್ರರು ಚಂದನ ಆಮ್ಲೆಟ್ ಮಾಡ್ಕೊಂಡ್ರರು ಒಟ್ಟಾ ಸ್ಮೆಲ್ಲೇ ಬರಲ್ಲ ಅರ್ಧಂಬರ್ದ ಕುಸಿದಪ್ಪಾ ಅಂತಂದ್ರೆ ಸ್ಮೆಲ್ ಬರೋದೇ ಸಹಜ ಅದು ಎಲ್ಲರಿಗನು
ಅವ ಉಂಡ್ ಬಿಟ್ಟಿಂದನು ಬಾಂಡೆ ಅವ್ ಎರಷ್ಟ ಚಿಂಗನ್ ಆರ್ತಾವ್ ನೋಡಿ ಇಲ್
ಹಾ ಅವಾಗ ಹಂಗ ಬರ್ತದ
ಹಾ
ಬಟ್ ಪ್ರೋಟೀನ್ ಬ್ಯಾಡನಾ
ಹ ಬ್ಯಾಡಂತಲ್ಲ ಆದ್ರ ನನಗ ಅದು ತಿನ್ಲಿಕ್ಕನು ಎಲ್ಲ ಅದವ
ಹ್ಮ್
ಕೈ ಪಲ್ಯ ಅವು ಬೇರೆದ್ಲ್ಲಾ ತಿಂತವಲ್ಲ ಅದು ಇರ್ಲಿಕ್
ಅಂದ್ರ ಹೊಲಗ ಹೊಲ್ದಾಗ ಹೊಲ್ದಾಗ ಇದು ಮಾಡ್ತೀರಾ
ಹ ಹೊಲ್ದಾಗ್ ನಮ್ಮೊಲ್ದಾಗ ಹಾಕ ವಿ ನೀರ ಮಳೆ ಜಾಸ್ತಿ ಆದಾಗ ಇಲ್ಲರ ಟೈಮ್ ದ ಇಲ್ಲೇ ತೋರ್ತೀವಿ
ಹಾ ಹಾ ಹಾ ಹಿಂಗನಾ ಬಟ್ ಚಲೋ ಬಿಡ ನಿ ಉಂತಾರ
ನೀನು ಅಲ್ಲೇ ಹೊಲ್ದಾಗಿದ್ಯ ಎಲ್ಲಾ ಹಾಕ್ಬೇಕು ಸ್ರರೋ ಸ್ವಲ್ಪ
ಹೇಳಲ್ಲಿಪ್ಪಾ ಇಲಿ ಜ ಎಲ್ಲ ಏನಲ್ಲ ಸುಮ್ಮನೆ ಎಲೆ ಹಾಕ
ಅಲ್ಲೇ ಮನೆ ಮುಂದೆ ಸ್ವಲ್ಪ ಹಾಕಬೇಕು
ಕಾಯ್ಬೇಕಲ್ಲ ಯಾರ್ ಕಾಯತಾರ
ಎಲ್ಲಾ ಹಂದಿ ಬರ್ತಾವ ಅಲ್ಲಿ
ಅತ್ತ ಜಬ್ಬ ಬರ್ತಾವ ಅಂದರೆ
ಏವ ಹಂದಿನ ಏನ್ರ ಕಾಯಬೋದು ಹಂದಿ ಕಾಯದಾಗಲ್ಲ
ನಿಜೆ ನಿಜೆ ನ
ಹ ಬುಟ್ಟನು ಬಡಾ ಲಾಾವ ಅಂತಹಂದ
ಹಾ ಮತ್ತೆ ಏನ್ ಮಾಡಕತ್ತೀರಿ
ಏನ ಇಲ್ ನೋಡವ ಕುಂತ ಈಗ ಸ್ವಲ್ಪ ಮನ್ಕೊಬೇಕು ಅಂತ ಕುಂತೀವಿ ಮತ್ತೆ ಎರಡೂವರಿ ಮಕ್ಕಳ ಬರ್ತವು ಮಕ್ಕಳ ಬಂದ್ರಂದ ಆಯ್ತ್
ನಿಮ ತಂಗಿಯವ್ರು ಆರಾಮ ಇದಿದ್ದಾರೆ
ಹಾ ಎಲ್ರುೂ ಆರಾಮದವ ನೋಡ
ಹಾ
ಏ ಬಳ್ಕ ಯಾರ್ ಹೇಳಿದ್ರೆ ನೀನ ಕೇಸ್ಬಿಟ್ಟ ಹಟ್ಟಿ ಬರ್ತದಂತ ನನ್ಗೆ ಕಿಕಿ ಅಂದ್ಲಲು
ಶ್ವೇತಾ ಮೇಡಮ
ಏ ನಮ್ಮ ಅಣ್ಣೆ ಅವ್ರಿಗೆ ಫೋನ್ ಮಾಡ್ದಾಗ ಕೇಳಿದೆ
ಹಾ.
ಯಾರ್ ಹೇಳಿದ್ರವ ನನ್ಗೆ ಏನು ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ ಅಂತ ಹೇಳಿದ್ರ ನೋಡ.
ಹೌದಾ.
ಹ್ಮ.
ಹ್ಮ್
ನಾನ್ ಮಣ್ಣೆ ಹಂಗೆ ಎದಕ್ಕ ಫೋನ್ ಮಾಡಿದ್ದ. ವ್ರೀ ಮೇಡಮ್ ಅವ್ರ ಕೆಲ್ಸಾರ ಏನ್ ರೀ ಕೇಸ್ ಪಿಟಿ ಬರತ್ತದ ಅಂತ ಏನ್ರೀ ಅಂತ. ಅಂದೆ ಏನು ಸುದ್ದಿನೇ ಇಲ್ಲವಾ ಏನು ಹೇಳೇ ಇಲ್ಲ ಅಂತ ಅಂದ್ಲಲ್ಲ.
ಇಲ್ಲ ಇಲ್ಲ ನನ್ಗ ಅಮ ಯಾರೋ ಒಬ್ಬರು ಅಂದ್ರೆ ಎಕ್ಸೈಟೆಡ್ ನಂಬಿಕ ಅನ್ಸತ್ತೇನ್ ಯಾರು ಅನ್ಸತ್ತ ಬಟ್ ಮೂರು ಪ್ರಾಜೆಕ್ಟ್ ಓಪನ್ ಆಗ್ತಾವ ಅಂತಂದ್ರೆ ಹೌದಾ ಸರಿ ಆಯ್ತು ಅಂತಂದೆ
ಇಲ್ಲ ಅಂತೇಳಿದರು ನೋಡಿ ಅವರು ಸುಮ್ನೆ ಹೇಳ್ತಾರ ನಂ್ಗೆ ಯಾರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಏನೋ ಒಂ ಟೈಮ್ ಅಂದಿದ್ರತ್ತ ಸುರ್ಪುರ ಸ ಇದು ಯಾವ್ ಇ ಹೊಡಗರ ಶಾಪರ ಒರು ಚಾನ್ಸಸ್ ಜಾಸ್ತಿ ಅದಾವ ಅಂತ ಇದ್ ಒಂದ್ ಮಾತ ಅಂದ್ರ ನೋಡ ಅವರು
ಅಂದ್ರ ಬರ್ಲಕ್ಮ
ನಮ್ಮಗ್ ಕರ್ಕೊಂಡ ಹೋಗಿ ಅಲ್ಲಿ ಹೋಗಿ ಹೆಂಗ್ ಮಾಡ್ತನಿನ.
ರಿಸೋರ್ಚ ಪಾರ್ಸನ್. ಇಲ್ಲ ಎಕ್ಸ್ಪೀರಿಯನ್ಸ್ ಅಂತಿ ಕರ್ಕೊಂಡ್ ಹೋಗ್ಬೋದು
ಏನ್ ಮಾಡ್ತಾರ ನಾವ
ಬಟ್ ಹಂಗ್ ಕರ್ಕೊಂಡ್ ಹೋದ್ರಿ ಬಟ್ ಚಲೋ ನೋಡು.
ಏನು ಮಾಡಡ್ತಾರೇನ ಆದ್ರೆ. ಪ್ರಾಜೆಕ್ಟ್ ಬರ ಪ್ರಾಜೆಕ್ಟ್ ಬರ ಲಿಮಿಟೆ. ಇೇ ಇವೇ ತಿಂಗಳು ಲಾಸ್ಟ್ ಅದು ಜುಲೈ ಅಂದು್ ಬಿಟ್ರೆ ಮುಗ್ದ ಹೋಯ್ತು.
ಪೂರ್ ಒಡಗರ ಬರ್ಬೇಕಾಗಿತ್ತು ಅಸಲ್ ಅದೂ ಇಲ್ಲ
ನೂ ಅದ್ನೂ ಇಲ್ಲ ಆ ಕಡೆರ ಬರ್ಬೇಕಾಗಿತಿಲ್
ನೋಡು ಎಲ್ಲಾ ಸರ್ಸ್ ಗಳನು ಬೇರೆ ಬೇರೆ ಬೇರೆ ಬೇರೆ ಕಡೆ ಸೆಟ್ಲ್ ಆಗ್ತ ಹತಾ ಇದ್ದಾರ ಹಾ ಯಾರು ಇರ್ಲಿ ಪರವಾಗಿಲ್ಲ ಬಟ್ ಅದು ಒಂದು ಹಾ ಬಟ್ ಚಲೋ ಇತ್ ಬಿಡ ಸುಳ್ಳ್ಯಕ್ ಹೇಳ್ಬೇಕು ಬಾಳ. ಹ ಹಾ ಸಿಗ ಸಿ ಬ.
ಹಾಗೆ ಅದನ್ನ ಅನ್ಭವ್ಬೇಕು ಅನ್ಟ್ಲ.
ನಿಜಪ ಇರ್ಬೇಕಾಗಿತ್ತು ನಮ್ಮ ಇದರಲ್ಲಿ.
ಏ ಮತ್ತ ಅದು ಎಲ್ಲಾ ಕಡೆ ಎಲ್ಲ ಕೊಪ್ಪಳ ಡಿಸ್ಟ್ರಿಕ್ ಹೆಂಗೆ ಕಂಟಿನ್ಯೂ ಆಗ್ತದ ಅಂತಾರಲ್ಲ.
ಮತ್ತ ಅಲ್ಲಿ ಕಂಟಿನ್ಯೂ ಐತಿ ಅಲ್ಲಿ ಉಂಟ.
ಮತ್ತ ಇಂತ ಹಿಂದ ಉಳದ ಡಿಸ್ಟ್ರಿಕ್ನ ತರದ್ಬಿಟ್ಟ ಅಂತ ಹೋಗಿ. ಲ್ಲಿ ಎಲ್ಲ ಕಂಟಿನ್ಯೂ ಅ ಇಲ್ಲಿ ಇಲ್ಲಲ್ಲ.
ಏನೋ ಏನ್ ಏನ್ ಏನ್ ಬಂದೈತ ಏನಪ್ಪಾ. ಅ್ರ ಏನ್ ಪ್ರಾಬ್ಲಮ್ ಆಗೇತ ಏನು ನಮ್ ಲಕ್ಕು ಏನು ಹೇಳಕ್ ಆಗಲ್ಲ. ಹ್ಮ
ಇದು ಕಲ್ಕದೊಳಗೆ ಇನ್ನೊಂದು ಗ್ರಾಮ ಪಂಚಾಯತಿ ಬರ ವಾರದ ಮೂರು ದಿನ ಅಷ್ಟೇ ಕೆಲಸ ಅಂತ. ಅ ಅರ್ ತೊಂಡ. ್ರ ಅವರಿಗೆ ಎಕ್ಸಸೈಸ್ ಮಾಡಸುದಾಗಿರ್ಬಹುದು ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಾಗಿ. ಇರ್ಬೋದು ಅವ್ರಗ ಒಟ್ಟ. ಮೊಟಿವ್ ಮಾಡೋದು ಒಟ್ ಒಂದ್ ವಾರದ ಮೂರ್ನಾಾಕಕ್ ಸರಿ ಅಂತ ನೋ ಮೂರ್ ಸಿರ ರೂಪಾಯಿ ಅಂತಲ್ಲ ಅದಕ್. ಹ್ಮ್.
ತಿಂಗಳ ಮೂರುಸಾವರ್ಪ.
ಹಾ ಅಂದ್ರೆ ಕೆಲ್ಸ ಬಾಳ ಇರಲ್ಲ.
ಹಾ ಎಲ್ಲಿ ನಮ ನಮ್ದು ಅರ್ಬನ್ ಏರಿಯಾದಾಗು ಆಯ್ತ ಅಂತ
ಅದಲ್ಲೇ ನಮ್ಮ್ ಪಂಚಾಯತಿ ಬಂದಿಲ್ಲ ಹ ಇಲ್ಲ ಅಗ್ನಿ ಪಂಚಾಯ್ತಿ ಬೈಲ್ ಕುಂಟಿ ಹೂ ಕಲ್ಕ್ಯದವ್ರ ಬೈಲ್ ಕುಂಟ್ರಿ ಎಣಕಾ ಆಕಿ್ ಶಬಾನನು ಹೋಗಿದ್ಲ ಅಂತ ಅವ್ರ ಮನ ಆಾಕಿ ಏನ ಪ್ರೆಗ್ನೆಂಟ್ ಅದ ಅಂತ ಅವ್ರ ಮನೆಯವರು ಬ್ಯಾಡ ಅಂದ್ರಂತ ಸುಮ ಅಷ್ಟ್ ಅ ಜನಕ್ಕೆ ಹೋಗಿ ಎಲ್ಲಿ ಇ ಮಾಡ್ತಿ ಮೂರ್ ಸಾವಿರ ಬ್ಯಾಡ ಅಂದರತ್ತತ್ ಅವ್ರು ಈಕ ಅಗ್ನಿಶ್ ಇದ ಬೈಲಿ ಹಕ ಕುೊಂಡ್ರ ರೇಣುಕಾ ಅವ್ರೆಲ್ಲ ಮಾಡಕತ್ತಾರನ
ಹ ಅದನ್ನ ದಿನ ಬರ್ತದೆ ಬರ್ತಾಡೆ ತಿಂಗ್ಳ ವರ್ಷಕ್ಕ ಒಂದ್ಸರಿ ಬರ್ತದ ಬರ್ತಡೆ
ಅವಾಜ್ ಅಲ್ಲ ಅದನ್ನೇ ಮಾಡ್ಬೇಕಂತಲ್ಲ ಅವ್ರಿಗೆ ಏನೋ ಓದಸುದಾಗಿರ್ಬಹುದು ಏನರ ಪಾಠವಾಡಸುದು ಏನರ ಸ್ವಲ್ಪ ಒಟ್ಟು ಯಾವರು ಒಟ್ಟು ಮನೋರಂಜನೆ ಕೊಡೋದಂತ ನೋಡ ಅವ್ರಿಗೆ ಯಾಕಂದ್ರೆ ವಯಸ್ಸಾಗಿರ್ತದ ಬೇಜಾರದಾಗಿರ್ತಾರ ಏ ಅವ್ರು ಬರ್ಬೇಕಲ್ಲೇ ನಿನ
ಏ ಬರ್ತರಿ ವಯಸ್ಸಾಗಿರ್ತದಲ್ಲಾ ಮನೆ ಕುಂತು ಕುಂತು ಪ್ರಾಬ್ಲಮ್ ಎಲ್ಲ ಎಲ್ಲರಿಗುನು ಎಲ್ಲರೂ ಖುಷಿಯಗಿರ್ತಾರೆ ಅಲ್ಲಿಲ್ಲಿ ಒಂದೊಂದ್ ಕಡೆ ಒಂದ್ ಏನೆಲ್ಲಾ ಒಂದ್ ಕಾರಣಗಳು ಇರ್ತಾವಿಲ್ಲ ಅವರಿಗುನು
ಹಾ ಆದ್ರೂ ಅವ್ರನು ವಯಸ್ಸಾಗಿ ಇದು ಮಾಡಸ್ಬೇಕಂತ ಅವರು ಅಂತತ್ ನೋಡಂತ
ಮಾಡಕತ್ತಾರ ನೋಡು ಕಲಿ
ಮತ್ತ ಸ್ಟಾರ್ಟ್ ಆಗಿ ಎಷ್ಟ್ ತಿಂಗಳಾಯ್ತು ಈಗ
ಇದೆಲ್ಲಾ ಆಫೀಸ್ ನಮ್ದ ಏನ್ ಆಫೀಸ್
ಅಪ್ಪಸ್ನ ಏನನ್ ಅದ್ರ ಬಾಳ ಒಂತತ್ ಪ್ರಾಜೆಕ್ಟ್ಗಳು ನಮ್ಗೆ ಗೊತ್ತಿಲ್ಲಾ
ಅಮ್ಮ ಇಷ್ಟದವ ಒಂದ್ ದಿನ ಓತಿನಿರು
ಈಗ ನನ್ ನನ್ಗೆ ಗೊತ್ತಿದ ಪ್ರಕಾರ ನಾಕದು ಈಗ ಅದೇ ಇದ್ರೊಳಗೆ
ಅದು ಒಂದು ಹೊಲ್ದು ಒಂದು ವಯಸ್ಸಾಗಿದ್ದ ಒಂದು ಇನ ಒಂದು
ಮತ್ ಇದ ಒಂದ ನಾವ್ ಮಾಡಾಕತ್ತಿದ್ದು ಮತ್ ಹಂಗೆ ಯಾವ ಅದೇ ಮತ್ ಹಂಗೆ ಏನೋ ಕುರಿ ಸಾಗಾಣಿಕೆ ಮಾಡೋದ್ ಏನ ಕೋಳೆ ಕೋಳಿ ಸಾಗಾಣಿಕೆ ಮಾಡೋದು ಅದೊಂದತ್ತು ಅದ್ರೊಳಗಿನೇ ಅಯ್ ಅದ್ರೊಳಗ್ ಅದಕ್ಕೆ ಗಣ ಮಕ್ಳಗ ಅಂತರು ಬೆಸ್ಟ್ ಆಪ್ಷನ್ ನೋಡುದು ಯಾಕಂದ್ರ ಎಲ್ಲೂ ಮಾಡ್ಕೊಂಡ್ ಹೊತರ ಅವ್ರ ಕೆಲ್ಸಾ ಒಂದ್ಸರಿ ಅದ್ರ ಜಾಯಿನ್ ಆಗಬಿಟ್ರ ಆಯ್ತು
ಹಾ ಲೈಫ್ ಪರ್ಮನೆಂಟ್
ಅದಕ್ಕೆ ಹಾಳಕತಿದ್ರೂ ಅಂದ್ರ ನಮ್ ಪಂಚಾಯತಿ ಬಂದಿಲ್ಲ ಇನ್ನ ಅಂತಂದ್ರು
ನಾನು ಈ ಮಂತ್ ಬೈ ಚಾನ್ಸ್ ಏನಾದ್ರು ಹೋದ್ದೆ ಅಂತಂದ್ರೆ ಕೇಳ್ತೀನಿವೆಲ್ಲಾನು
ಹ್ಮ್ ಹ್ಮ್
ಸುಮ್ ಕೇಳಿ ಮಾಡಕ್ಕಾದ್ರು ಬರ್ದೈತೆ ಇಬ್ಬರು ಜನ ಸೇರಿ ಅದ್ರು ಮಾಡ್ಬೋದಲ್ಲ
ಮಾಡ್ಬೋದು
ದುಡ್ಯೋರ್ಗ ನೂರ
ಹ್ಮ್
ಈ ಗೌರ್ಮೆಂಟ್ ಜಾಬ್ ಇಲ್ಲ ಗೌರ್ಮೆಂಟ್ ಜಾಬ ಅಂತ ಸಿಗ್ಬೇಕ್ ಯಕಂದ್ರ ಅವಕು ಲಕ್ ಬೇಕು ಆಗದ್ ಬೇಕು
ನಿಜ ನಿಜ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಹಾಕಿಲ್ಲ ನಿನು
ಇಲ್ಲ ಇಲ್ಲ ಏ ಪೀಸಿಬಿಟ್ಟನ್ಲ ಹಾಕ್ಬೇಕಿಲ್ಲ
ಬೇಡವಾ ಪೊಲೀಸ್ ಕಾನ್ಸ್ಟೇಬಲ್ ಬೇಡ
ಏಕೆ
ನಾನು ನಾನ್ ನಾನು ಹೋಗಲ್ಲ
ಹೋಗಲ್ಲ
ನಂಗೇನ್ ಫಿಸಿಕಲ್ ಬರ್ತದ ನಾನು ಪಿಸಿ ಬ್ಯಾಡಪ್ಪ
ಬರಲ್ಲಂದಿ
ಬರುತ್ತಾ ಫಿಸಿಕಲ್
ಮತ್ತ ಅಕ್ಕಿ ಬಾಗಮ್ಮ ಎಂತಕಿ ಅದಕ್ಕೆ ಹೇಳಿಲ್ಲ ಅದಕ್ಕೆೇಳಿದೆ
ಏನಾದ್ರೂ ನಾನೇ ವಿಲೇಜ್ ಅಕೌಂಟೆಂಟ್ ಹಾಕಸ್ತೀನಿ ಇನ್ ಮುಂದ ಓದ್ತೀನಿ ನಾನು ಮನ್ಯಾಗ್ ಕುಂತ್
ವಿಲೇಜ್ ಅಕೌಂಟೆಂಟ್ ಆಗ್ಬಕ್ ಆದ್ರು ಅದಕ್ಕೆ ರೊಕ್ಕ ಬೇಕ
ಹ ನನ್ನಂದು ಫಸ್ಟ್ ಸೆಲೆಕ್ಟ್ ಆಯ್ತು ನೆಕ್ಸ್ಟ್ ಟೈಮ್ ಸೆಲೆಕ್ಟ್ ಆಗ್ಲಿಲ್ಲ.
ಮನ್ನೇ ಬರ್ದಿಲ್ಲ ಅವಾಗ್ ಹಾ
ಹಾ ಮತ್ತ ಹಾಕಿದ್ದೆ ಫಸ್ಟ್ ಸೆಲೆಕ್ಟ್ ಆಗಿತ್ತ್ ಮತ್ತ ಬೇರೆ ಕಡೆ ಎಕ್ಸಾಮ್ ಕರೆದಿದ್ರು ಮತ್ತ ಬೇರೆ ಕಡೆ ಹೋಗಿದ್ದೆ. ಸಕೆಂಡ್ ಟೈಮ್ ಆಗ್ಲಿಲ್ಲ ನನಗ್.
ಅಂಗೆವಾ
ಲಕ್ ಇರಬೇಕು.
ಲಕ್ ಇರ್ಬೇಕ ನಾವ್ ಎಷ್ಟು ಪ್ರಯತ್ನ ಮಾಡ್ತೇವ ಅದರ್ ಅರ್ಧ ಪಟ್ಟ ಲಕ್ಕ್ ಇರ್ಬೇಕಂತೆ.
ನಿಜಾನ ನಿಜ ನಿಜಾನ.
ನಮ್ ನಾದ್ನಿನು ಒಬ್ಬಕ್ಕಿ ಹಾಕಿದ್ಲು ಆಕಿದು ಫಸ್ಟ್ ರೌಂಡ್ ಏನ ಸೆಲೆಕ್ಟ್ ಆಗಿತ್ತಂತ ಯಾಡನೆದ್ ಆಗ್ಲಿಲ್ಲ ಅಕ್ಕಿದು.
ನಿಜ ಫಸ್ಟ್ ರೌಂಡ್ ಚೆನ್ನಾಗಿತ್ತು ಎಲ್ಲಾನು ಕ್ವಷನ್ ಆನ್ಸರ್ ಸೆಕೆಂಡ್ ರೌಂಡು ಅಬ್ಬಾ ಅಬ್ಭಾ ನನ್ನಾನ ಓದೀನಿ ಓದಿಲ್ಲ ಅಂತಲ್ಲ ಬಟ್ ಅಲ್ಲಿ ಕುತ್ರಿ ನಿದ್ದಿ ಬಂತ್ ನೋಡ್.
ಹಾ
ಅಷ್ಟ ಕ್ವಷನ್ ಹಂಗಿದ್ದು ಕ್ವಷನ್ಸು. ಸರಿ